ಹಾ ಬೆಸ್ಟ್ ಐತಿರಿ
ಹಾ ಕೆೇಸ್ತ ನೋಡ್ರಿ
ಆರಾಮ ಹಾ ಕೇಳಸ್ತನ ನೋಡ್ರಿ ನನ್ಗ
ಹ್ಮ ಹ್ಮ್ ಆರಾಮಲ್ರಿ ಹಾ ಆರಾಮವ ನೋಡ್ರಿ ನೀವ್ರಿ
ಹ್ಮ್ ನಾವಾ ಆರಾಮ ನೋಡ್ರಿ
ಹಾ ಹಾ ಹ ಏನ್ಡದ್ರೀ ಊಟಾರಿ
ಅದ ಎಏನ್ ನೋಡ್ರಿ ಈಗ ಕುಂತೀವ್ರಿ ನಾವವು ಸುಮ್ ಚಾ ಅದು ಕುಡ್ದಿವವ್ರಿ
ಹಾ ಹಾನ್ರಿ
ಹ್ಮ ನಿಮ್ಮ್ ಮನಯಾಗ್ರಿ ಆಗಿದ್ರ ಊಟ ಚಾ ಎಲ್ಲಾ
ಊಟದಾಗ್ಯದ್ರಿ ಸ್ವಲ್ಪ ನಮ್ ತಂಗಿ ನಾವ್ ಕಡದಾಡ ಕತ್ತಿದೇವ್ರೀ ಹ್ಮ ಏನಿಲ್ಲ ರೀ ಅದು ಬಿ ಎಡ್ ಮಾಡೋದು ಎಮ್ ಎ ಮಾಡೋದು ಅದೇ ಕನ್ಫ್ಯೂಸ್ನ್ ಆಗ ಅದ ರೀ ಅವ್ರು ನಾನು ಡಿಗ್ರಿ ಮುಗದಿದೇ ನಾ ಎಮ ಎ ಮಾಡಣತ್ ನಾ ಅಂತೇನ್ ರೀ
ಹ್ಮ್ ಹ್ಮ್ ಎಲ್ಲಿ ಹೋದ್ರ ಡಿಗ್ರಿ ಎಲ್ಲ ಎಲ್ಲಿ ಓದ್ ರೀ
ಹಾ ಇಲ್ಲೇ ಶಾಪೂರ್ ಓದಾರ್ರೀ
ಹ ಶಾಪುರ ಯಾವ ಡಿಗ್ರಿ ಕಾಲೇಜ್ ರೀ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ರೀ
ರಿ ಅದಕ ಅಲ್ಲೇ ಎಮ ನ್ ಆಯ್ತಪಾ ಮುಗಸ ಬಿ ಸ್ನಾಯತಿನನ್ ಇಲ್ಲ ನಾ ಎಂ ಎ ಮಾಡಲ್ಲ ನಾ ಫಸ್ಟ್ ಬಿ ಎಡ್ ಮಾಡ್ತನಿ ಆಮೇಲೆ ಎಮ್ ಎ ಮಾಡ್ಕೋತಿನಿ
ಇಲ್ ಎಡ್ಡು ಮಾಡ್ಕೊಬೇಕ್ರಿ ಅಂದ್ರ ಮುಂದ್ ಚಲೋ ಆತದ್ ಬಿಡ್ರಿ ಎಡ್ಡು ಮಾಡಿದ ಹೈ ಸ್ಕೂಲಿ ಪೋಸ್ಟಿಗೆ ಎಲಿಜಿಬಲ್ ಆಗ್ತಾರೆ ಮತ್ ಬರ
ಹಾ ಅದ ಇಲ್ರರಿ ಮಾಡಕ ನಾವ್ ಬೇಡ ಅಂದಿಲ್ರರಿ ಅದಕ ಎಮೆ ಒಂದ ಅಲ್ಲಿ ಅದೇ ಕಾಲೇಜನಗದಲ್ರಿ ಮ್ ಹ್ಮ ಎಮ ಎ ಕಂಟಿನ್ ಆ
ಅಂದ್ನು ಈಗ ಬಿ ಎಡ್ ಮುಸ್ಕೊಲಕ್ ತೋರಿ ಎರಡು ವರ್ಷಸ ಬಿ ಎಡ್ ಅಟೆಂಡ್ ಆಗ್ಬಕ್ ಕ್ಲಾಸ್ ಅದು ಪ್ರಾಕ್ಟಿಕಲ್ ಇರ್ತದ್ರೀ ಸ್ಕಿಲ್ಸ್ ಅವಡ್ತಾರೀ ಸ್ಟಾರ್ಟಿಂಗದಾಗ ಮುಂದ ಮತ್ತ ಮ್ಯಾರೇಜ ಗಿರೇಜ್ ಫಿಕ್ಸ್ ಮಾಡಿ ಡಿಸಕಂಟಿನ್ಯೂ ಆಯ್ತ ಅಂದ್ರ ಮತ್ ಅದ ಅವ್ರರಿಗೆ ಬಿ ಎಡ್ ಮಾಡಿದ್ರ ಪ್ರಯೋಜನ ಇಲ್ಲಾರಂಗ ಆಗ್ತ್ರಿ ಅದು ಅದಕೈ ಮೊದಲ್ ಬಿ ಎಡ್ ಮುಸ್ಕೊಲಕರಿ ಯಾಕಂದ್ರೆ ಕ್ಲಾಸ್ ಅಟೆಂಡ್ ಮಾಡ್ಬೇಕ್ರರಿ ಅದ ಬಿ ಎಡ್ ಅಂದ್ರೆ ಮಾಡಿದ್ರುನು ನಾವ್ ಏನಾದ್ರ್ ಕಲಿಯಾಕ್ ಸಿಕ್ತಿದ್ರರಿ ಅದ ನಾವು ಬರೀ ಡಿಸ್ ಕಂಟಿನ್ಯೂ ಮಾಡಿ ಬಿ ಎಡ್ ಮಾಡ್ತೀವಿ ಅಂದ್ರ ಮುಂದೆ ನಮ್ ಟೀಚಿಂಗ್ ಮಾಡಕ್ ಏನ್ ನಾಲೆಜ್ ಬರಲ್ರ ಹೌದ ಹಾ ಅದಕ್ಕಂತ ಮ ಬಿ ಎಡ್ ಎ ಮಾಡಸ್ರಿ ಆಮೇಲೆ ಬಿ ಎಡ್ ಮುಗಿದ್ಮೇಲೆ ಹೆಂಗು ಬಿ ಎಂ ಎ ಮಾಡೇ ಮಾಡ್ಬಹು ಅವಾಗಿದ್ರೆ ಎಮ್ ಎ ಸ್ವಲ್ಪ ಇನ್ನ ಎಮ ಎ ಸ್ವಲ್ಪ ಹೇಕೊಂಡು ಸ್ವಲ್ಪಡ್ಕಂಟಿನ್ಯೂ ಮಾಡಿದ್ರೆ ನಡೀತಿದ್ರರಿ ಈ ಬಿ ಎಡೆ ಡಿಸ್ಕಂಟಿನ್ಯೂ ಮಾಡಕ್ ಬರಲ್ರರಿ ಇಕ್ಕ
ಹೌದ್ರಿ ಅಲ್ರಿ ಅದಕ್ ಖರ್ಚದು ಬಾಳ್ ಬರ್ತಂತರೀ ಅದಕ್ ನಾವು ಸ್ವಲ್ಪ ನೋಡೋಕ್ತಲ್ರರಿ ಹಿಂದ ಮುಂದ
ಇಲ್ಲ ಬರ್ತತ್ರಿ ಖರ್ಚ ಇಲ್ಲಂತ ಹೇಳಲ್ರರಿ ಸ್ಕಾಲರ್ಶಿಪ್ ಬರ್ತವ್ರಿ ಆ ವರ್ಷ ವರ್ಷ ಹ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರ್ತಾವ್ರಿ ಮತ್ತ ಅವ್ರ ಒಂದ ಸ್ವಲ್ಪ ಗೌರ್ಮೆಂಟ್ ಹಾಸ್ಟೆಲ್ ವ್ಯವಸ್ಥೆ ಇರ್ತದ್ರೀ ಅಷ್ಟೊಂದನ್ ಖರ್ಚು ಬರಲ್ ತೋರಿ ಅಷ್ಟೇ ಒಂದ ಒಂದ್ ವರ್ಷ ಒಂದ ಮೂವತ್ ಸಾವಿರ ನಲ್ವತ್ ಸಾವಿರ ಅಷ್ಟೇ ಬರ್ಬಹದ ಅನಿಸತದೆ ನಮ್ಗ ನಾವ್ ಮಾಡೋದ್ ಏನ ನಾವು ಗುಲ್ಬರ್ಗ ಮಾಡ ಮಾಡವಲ್ರಿ ನಾವು ಹಾಸ್ಟೆಲ್ ಆಲಾರದಕ ರೂಮ್ ಮಾಡಿದ್ದೀವ್ರಿ ನಮ ಇನ ಬಾಳ ಖರ್ಚ ಬಂದದ್ರಿ ಈಗಏನ ಇಲ್ರರಿ ಹಾಸ್ಟೆಲ್ ಅರ್ಜಿ ಹಾಕ್ಬಕ್ರಿ ಅರ್ಜಿ ಆಯ್ತಂದ್ರ ಆಯ್ತ್ರಿ ಎಲ್ಲಾ ಸರ್ಕಾರ ಕಡೆ ಫ್ರೀನೇ ಇರ್ತದ ರರಿ ಎಲ್ಲಾ ಇರಾಕ್ಲೋ ವ್ಯವಸ್ಥೆ ಇರುತ್ತೆ ಊಟ ಕೊತಾರೆ ಅಷ್ಟೇ ನಮ್ದು ನಮ್ದೆಲ್ಲ ಎಲ್ಲ ಅಸೈನ್ಮೆಂಟ್ ಕಾಲೇಜ್ ಫೀಸ್ ಅಷ್ಟೇ ನಾವವು ನೋಡ್ಕೊಂಡ್ ಹೋಗಬೇಕು
ಹೌದ್ರಿ ಇಲ್ರರಿ ನಮ ಫ್ರೆಂಡ್ ಒಬ್ರ ನನ್ಗ ಬಾಳ ಬರ್ತದ ದೋಸ ಖರ್ಚ ಒಂದ ಎರಡ್ ಮೂರ್ ಲಕ್ಷ ರೂಪಾಯಿ ಅಥವಾ ಹಾ ನೋಡುವ ಅಂತಂದ್ರರಿ
ಅದು ಕಾಲೇಜ್ ಮ ಡಿಪೆಂಡ್ ಇರ್ತದ್ರೀ ಇವ್ರಿ ಸ್ವಲ್ಪ ಎಡ್ ಎಡ್ ಸೀಟ್ ಸಿಕ್ತಂದ್ರೀ ಕೌನ್ಸಿಲಿಂಗ್ ಮಾಡ್ತಾರ ಮೊದ್ಲ ಅರ್ಜಿ ಹಾಕಿದ್ಗಳೆ ಕೌನ್ಸಿಲಿಂಗ್ ಕರೀತ ರೀ ಅದಕ್ ಕೌನ್ಸ್ಲಿಂಗ್ ಅದೊಳಗ ನಮಗ್ ಬೆಂಗಳೂರುಗೆ ಹೋಗಿದೀವ್ರೀ ನಾವವು ಕೌನ್ಸ್ಲಿಂಗ್ ಮಾಡಕ ಅದು ಮೆರಿಟ್ ಮೇಲೆ ಕೊಡ ಪರ್ಸೆಂಟೇಜ್ ಮೇಲೆ ಕಾಲೇಜ್ ಕೊಟ್ಟಿರ್ತರಿ ನಾವ್ ಸೆಲೆಕ್ಟ್ ಮಾಡ್ಕೋಬಬೇಕ್ರೀ ಅದು ನಮ್ಗೆ ಎಡ ಎಡು ಕೀಟ್ ಸಿಕ್ತ ನಮ್ಮ್ ಪರ್ಸೆಟೇಜ್ ಹೆಚ್ಚಗಿತ್ತ ಅಂದ್ರೆ ಆಡ್ ಕೊ ಸಿಕ್ತದ್ರ ಇನ್ನ ಜಾಸ್ತಿ ಇತ್ತು ಅಲ್ಲಿ ಇತ್ತ ಅಂದ್ರ ಗೌರ್ಮೆಂಟ್ ಸೀಟ ಸಿಕ್ ಬಿಡ್ತಿದ್ರರಿ ಅದದು ಗೌರ್ಮೆಟ್ ಸೀಟ್ ಸಿಕ್ರೆ ಏ ಕಾರ್ರ್ಚ ಬರಲ್ರರಿ
ಹ್ಮ್ ಹ್ಮ್ ಹ್ಮ್ ಇವ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಎಲ್ಲಾ ಚಲೋ ಅಂದ್ ನೋಡ್ರಿ ತೊಂಬತ್ತಂಗ ಆದ್ರಿ ಅವ್ರ ದೊಡ್
ಏ ತುಂಬತ್ತಂಗ ಆದಂದ್ರ ನೀವ ನೀಯಗ್ ಮತ್ ತಾಲಿ ಕಡಸಕೊಂಡ ಕೂತರಿ ಗುಲ್ಬರ್ಗ ಅಂತಲ್ಲಿ ಗೌರ್ಮೆಂಟ್ ಕೊ ಇಡ್ ಬಿ ಎಡ್ ಕಾಲೇಜ್ ಗೌರ್ಮೆಂಟ್ ಬಿ ಎಡ್ ಕಾಲೇಜ್ ನಾಗ ಸೀಟ್ ಸಿಗ್ತದ್ರಿ ನೀವು ಪಟ್ನೆ ಹಾಕ್ಬ ಬಿಡ್ಬಹ ಕಡ ಅ ಕಟ್ಟಕ
ಹಾ ಹಾ ಹಾ ಹ
ಹಾ ಪರ್ಸೆಟೇಜ್ ಹೆಚ್ಚಗ ಇದ್ದಾವ್ರೀ ಗೌರ್ಮೆಂಟ್ ಸೀಟ್ ಸಿಗ್ ಬಿಡ್ತದ್ರೀ ಏನ್ ಕರ್ಚ ಇರಲ್ರರಿ ನಿಮಗ ಅಂದ್ರೆ ಒಂದ್ ದಿನ ಕಾಲೇಜ್ ಕೊಡಂಗಿಲ್ಲ ನೋಡ್ರಿ ಅಲ್ಲಿ ಕರೆ ಸ್ಟ್ರಿಕ್ ರೂಲ್ಸ್ ಫಾಲೋ ಮಾಡ್ತಾರೀ ಅಲ್ಲಿ
ಮತ್ ಕಲಿಲ್ರಿ ಕಲ್ಯಾಕಂದ್ ಬಿಟ್ಟಿರ್ತವ್ರರಿ ಚಂದ ಕಲಿಲ್ರಿ
ಹ್ಮ್ ಕಾಲೇಜ್ ಮಾತ್ರ ಎಲ್ಲಾ ಫ್ರೀ ಇರ್ತರಿ ಏನು ಖರ್ಚ ಇರಂಗಿಲ್ಲ ಇರೋ ವ್ಯವಸ್ಥೆ ಏನಾದ್ರ ನೀವು ಗೌರ್ಮೆಂಟ್ ಹಾಸ್ೆಲ್ ಇರ್ತಾವ್ರೀ ಅರ್ಜಿಾಕ್ಬೋದು ಹಾಸ್ಟಲ್ ಆಯ್ತ ಅಂದ್ರೆ ಎಲ್ಲಾನ ಫ್ರೀ ನೋಡ್ರಿ ಏಟು ಜರ್ಡ್ ನಿಮ್ಗೆ ಏನು ನಿಮ್ಮನ್ನ ಸ್ವಂತ ಖರ್ಚ ಹಚ್ಚ ಬಿಟ್ರ ಮತ್ತೇನು ನಿಮಗ್ ರೊಕ್ಕ ಹೋಗಲ್ ನೋಡ್ರಿ
ಹಾ ಹಾ ಹಾ
ಹಿಂಗೆ ಆಗಿತ್ರಿ ನಮ್ದು ಹಾಕಿದ್ ಒಂದೇ ಬ್ಯಾಚ್ ಇತ್ರಿ ನಮ್ ಆಕಿ ಗರ್ಮೆಂಟ್ ಸೀಟ್ ಸ್ವಲ್ಪ ನನ್ಕಿತ ಪರ್ಸೆಟೇಜ್ ಹೆಚ್ಚಿಗಿತ ಹಾಕಿದ್ದು ನಮ್ದು ಸೆವೆಂಟಿ ಸಿಕ್ಸ್ ಹಂಗಿತ್ರಿ ಆಕಿ ಏಟಿ ತ್ರಿ ಹಂಗಾಗಿ ಆಕಿ ಗೋರ್ಮೆಂಟ್ ಸೀಟ್ ಸಿಕ್ತ್ರಿ ನಮ್ ಗೌರ್ಮೆಂಟ್ ಸೀಟ್ ಸಿಗ್ಲಿಲ್ರೀ ಆಡೆಡ್ ಸೀಟ್ ಸಿಕ್ಕತ್ರಿ ನನಗ ಹಂಗಾಗಿ ನಾವುಡ್ ಸೀಟ್ ತಗೊಂಡ್ ಅಲ್ಲಿ ಗುಲ್ಬರ್ಗದಾಗ ಮದರ್ ತೆರಿಸ ಅಂತ ಕೇಳಿರಿ ಮಾಡ್ರಿ ನೀವು ಬಿ ಎಡ್ ಕಾಲೇಜ ಅಲ್ಲೇ ಕೊಠಾರಿ ಭವನ ಹತ್ರ ಐತ್ರಿ ಅದು ಅಲ್ಲೇ ಮಾಡಿದ್ ನೋಡ್ರ
ಹೌದ್ರಿ ಅಂದ್ರ ಗೌರ್ಮೆಂಟ್ ಸೀಡ್ ಸಿಕ್ಕರ ಪಾಡ್ ಅಂದ್ರಿ ಅ
ಹಾ ಏನ ಒಂದು ಪೈಸೆ ನೀವು ಕರ್ಚ್ ಮಾಡೋದಲ್ ನಡ್ರ ಪಾಪಕ ಇ ಎಜುಕೇಶನ್ ಆತದರ್ಸ ಮಾಡಿ
ಅವ್ರಂತಾರ ಈ ಖರ್ಚ್ ಮಾಡಿದಪ್ಪಾ ಇನ್ನೊಂದ ದಿವ್ ಖರ್ಚು ಮಾಡು ನಂದು ಬಿ ಎಡ್ ಮುಗಿತತ ಅಂದ್ರ ನಾ ಎಲ್ಲನ ಎಸ್ಟ್ ದು ಆರಾಮ ಅನ್ನೆರಡು ಸಾವಿರ
ಹ್ಮ್ ಮತ್ತವ್ರ ಮತ್ ಆರಾಮ್ ಕೆಲ್ಸ ಸಿಗ್ತದವ್ರಿಗೆ ಎಲ್ಲೇನ ಯಾವ್ದಾರ ಗೌರ್ಮೆಂಟ್
ಅ ಅದಂತರ ಅವ್ ನಾ ಎಮ್ ಎಂ ಮುಗಸಿದ ನಂತರ ಏನ್ ಮಾಡ್ಲಿ ಹೇಳ ಯಾವ ಸ್ಕೂಲಿಗೆ ಹೋಗಲಾಗ ಬರುತ್ ನನಗ
ಹ್ಮ್ ಅ ಆಕ್ಚುಲಿ ಫಸ್ಟ್ ಬಿ ಎಡ್ ಮಾಡಿ ಎಂ ಎ ಮಾಡ್ಬೇಕಂದ್ರ ಬಿ ಎಡ್ ಮಾಡೋದ್ರಿಂದ ನಮ್ ಟೀಚಿಂಗ್ ಸ್ಕಿಲ್ ನ ಗೊತ್ತ್ತದ್ರೀ ನಾಳೆ ನಾವ್ ಎಮ್ ಮಾಡಿದ್ರ ಕಾಲೇಜ ಹೋಗಾರ್ ನಾನ್ಗೆ ಅನುಕೂಲ ಆಐತಿ ಡೈರೆಕ್ಟ್ ನಾವು ಬಿ ಎ ಮುಗ ಎಮ ಎ ಮಾಡ್ಬಿಟ್ಟ ಡೈರೆಕ್ಟ್ ಕಾಲೇಜಗೆ ಹೋಗ್ವಿ ಟೀಚ್ ಮಾಡಬೇಕಂದ್ರ ನಮ್ಗೆ ಅಷ್ಟೊಂದು ಕಂಫರ್ಟಬಲ್ ಆಗಲ್ ಟೀಚಿಂಗ್ ಮಾಡಾಕ ಹಂಗಾಗಿ ಫಸ್ಟ್ಗೆ ಬಿಎಡ್ ಮಾಡಾಕ ಸ್ಕೂಲ್ ಒಳಗೆ ಎಲ್ಲಾ ಹೋಗಿ ಇಂಟರ್ನ್ಶಿಪಿಗೆ ಹಾಕ್ತಾರಿ ನಮ್ಗೆಲ್ಲಾ ಸ್ಕಿಲ ಹೇಳ್ಕೊಡ್ತಾರ ಎಲ್ಲ ಟ್ರೈನಿಂಗ್ ಆಗುತ್ತಾ ನಮ್ಗ ಸ್ಟೇಜ್ ದಾಗ ಏನೋ ಸ್ಟೇಜ್ ಮಾಗ ಹೋಗಿ ಮಾತಾಡೋದು ಏನಾದ್ರು ಭಯ ಅಂದ್ರೆ ಅದೆಲ್ಲಾ ಹೋಗಿಬ ಬಿಡ ಬಿ ಎಡ್ ಒಳಗ್ ಆಯ್ತು ಅಲ್ಲ ಆರಾಮ್ ಟೀಚಿಂಗ್ ಮಾಡ ಸ್ಕಿಲ್ಸ್ ಏ ಗೊತ್ತಾಗ ಬಿಡ್ತಾವ್ರೀ ಮುಂದೆ ಎಲ್ಲ ನೋ ಕಾಲೇಜ್ಗಳಗ ಏ ಹೋಲಿಸ ಸ್ಕೂಲಗನ ಹಲಿ ಟೀಚಿಂಗ್ ಮಾಡಕ್ ಏನ್ ಸಮಸ್ಯೆ ಆಗಲ್ರಿ ಅವ್ರಿಗೆಗ ಅನುಕೂಲ ಆಗ್ತದ
ಹ್ಮ್ ಅದೇಂತಾರೆ ಅವ್ರ ನ ಬೇಡ್ ಮುಯ್ತ ಅ್ರ ಮ್ಯಾರೇ ಜ ಮಾಡ್ಕಟ್ರರು ಮುಂದ ಅಲ್ಲಿ ಗಂಡನಾ ಮನಗ್ ಹೆಂಗಿರ್ತಾರ ಹಂಗಿಲ್ಲ ಅವರು ದುಡ್ಲಿಕ್ಕೆ ನನ್ನ ಸುಮ್ನೆ ಅಲ್ಲಿ ಹೆಂಗಿರ್ನ ಎಲ್ಲಾ ಕಡೆ ಜಾಸ್ತಿ ಸಾಲಿ ಒಳ್ದಾಗ ಕರತಾರೆ ನಮ್ ಗೆಸ್ಟ್ ಆಗಿ ಅಲ್ಲೇ ಗೋರ್ಮೆಂಟ್ ಸ್ಕೂಲ್ ಆಗ ಆರಾಮ ಹೋದ್ನ ತಿಂಗಳನ್ನ ಅನ್ನೆರಡು ಸಾವಿರ ರೂಪಾಯ ಕೊಡ್ತಾರ ನಡತದ ಅಂತಿಸಸಂದಾರೀ
ಹ್ಮ್
ಹ್ ಅದಕ್ಕ ಏನ್ ನೋಡವ ನೀ ಲಗ್ನ ಬಿ ಎಡ್ ಆದ್ಮೇಲೆ ಲಗ್ನ ಮಾಡಕೊಂಡ ಅಂದ್ರ ಮಾಡಕೊಡ್ತ ಇ ಮುಂದ ಹೆಮೆ ಗೊತಿನಿ ಇಲ್ಲ ನಕರಿ ಮಾಡ್ಕಾತನಿ ಅಂದ್ರ ಇನ್ ಕಲಸ ಆಕ್ತಾ ಇರವ ಹಂಗೇನಿಲ್ಲ ಅಂತೀಸ್ಮಮನ್ ತಂದವ್ರ ನಾವ್ರೀ
ಹ್ಮ್ ಹೌದೌದೌದು ಇಲ್ಲ ನೀವ ಬಿ ಎಡ್ ಮಾಡ್ರಿ ಅದ್ ಮುಂದಿನ ಹೆಂಗನ್ ಆಗ್ತದ್ರಿ ಸದ್ಯಾಗ ಮತ್ ಪರ್ಸಂಟೇಜ ನೈಂಟಿ ಆದ ಅಂತರಿ ಮತ್ತ ಹಿಂದ ಮುಂದ ಯೋಚನೆ ಮಾಡ್ತಿರಿ ಆರಾಮ ಗೌರ್ಮೆಂಟ್ ಆರಾಮ್ ನೀ ಇಲ್ಲಿ ಗುಲ್ಬರ್ಗ ಅಂದ್ರ ಗುಲ್ಬರ್ಗ ಗುಲ್ಬರ್ಗದಾಗ ಆದ್ರಿ ಗೋರ್ಮೆಂಟ್ ಕಾಲೇಜ ಬೇರೆ ಕಡೆ ಎಲ್ಲೆಲ್ಲ ಆದ್ರ ನನಗೂ ಗೊತ್ತಿಲ್ರ ಅಷ್ಟ್ ಮಾಹಿತಿ ಅಲ್ಲಿ ಆನ್ಲೈನ್ ಸೆಂಟರ್ ಕೇಳಬೇಕು ಅವರೆಲ್ಲ ಹೇಳ್ತಾರೆ ಹ್ಮ್ ಅದೇ ಆದಾಗದ ನಮ್ಮ ಫ್ರೆಂಡ್ ಫ್ರೀ ಐತ್ರಿ ಎಲ್ಲಾಕಿದೆ ಏನ್ ಒಂದ್ ರೂಪಾಯಿಖರ್ಚು ಎಲ್ಲ ಮುಗಿಸಕೊಂಡ್ ನನ್ನ ಲಕ್ಷ ರೂಪಾಯಿ ಖರ್ಚು ಬಂತಿದ್ದಾರೆ
ಹಾ ಹಾ ನಿಮ್ದ ಎಷ್ಟು ಬಂದ್ ಖರ್ಚು ಎರಡು
ಅದೇವಾ ಅದೇ ಒಂದ್ ಲಕ್ಷ ರೂಪಾಯಿ ಬಂತತ್ ನೋಡ್ರಿ ಎಲ್ಲ ನಮ್ದು ನಾವ್ ಸ್ವಲ್ಪ ರೂಮ್ ಮಾಡಿ ನಾವ್ ಪಿ ಜಿ ಮಾಡಿದೀರಿ ಒಂದ ಐದ್ ಆರು ತಿಂಗಳ್ರೀ ಆಮೇಲ್ ಮತ್ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಹಾಸ್ಟೆಲ್ ಆದ ಅರ್ಜಿ ಹಾಕ್ರಿ ಬಿಟ್ಟಾರ ಅಂದ್ಗಳ ಹಿಂದಗಡೆಗ್ ಹಾದ್ರರಿ ಒಂದ್ ವರ್ಷ ತನ ನಾವ್ ಹಾಕಿದಿಲ್ರಿ ಒಂದ ವರ್ಷ ಮುಗಲಕ್ ಬಂದ್ಗಳ ಹಾಕಿದೀವ್ರ ಎಂದ ನೆಕ್ಸ್ಟ್ ಇಯರ್ ಅವಾಗ ಒಟ್ಟ ನಾವ್ ಬೇರೆ ಕಡೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಆಯತ್ ಅದಕ್ ಹೋದ್ಯರಿ ಇಲ್ಲ ಅಂತಂದ್ರೆ ಇನ ಹಬ್ದದು ಅದ ನಮ್ಗೆ ಇರದ ಖರ್ು ಬಾಳ ಬತ್ರಿ ಪಿಜಿಗೆ ತಿಂಗ್ ಐ್ ಸಾವಿರ ರೂಪಾಯಿ ಕಟ್ಬ ಆತಿತ್ರಿ ನಾವ್
ಹಾ ಹಾನ್ರೀ ಐದ್ ಸಾವಿ ರೂಪಾಯಿ ಟ್ರಾನ್ಸರ್ ತಿನ್ನತೇವ ರೀ
ೀರಿ ತಿಂಗಳ ಐ್ ಸಾವರ ಕಟ್ಟಿವವ್ರಿ ಅದೇ ನಮ್ಾಳಜ್ಜೋಗ ನೋ್ರರಿ ಏನ್ ಮಾಡ್ತಿರ ಉುಳ್ಬರ್್ರ ಯಾರು ನಮ್ ಸಂಬಂಧಿಕರು ಇಲ್ಲ ಯಾರು ಇಲ್ ರಿ ಹಂಗಾಗಿ ಈಗ ಕ್ಲಾಸ್ ಗಳು ಸ್ಟಾರ್ಟ್ ಆಗಬಿಟ್ಟು ಮತ್ ಈಗ ಅನಿವಾರ ಐತ್ರಿ ಹಂಗ ಸ್ವಬ್ ದಿನ ಇದ್ದವ್ರರಿ ಹಿಂದಾ ಅಡಿ ನಮ್ಮ ಫ್ರೆಂಡ್ಸ್ ಒಂದ್್ ಮಂದಿ ಗೌರ್ಮೆಂಟ್ ಹಾಸ್ಟೆಲ್ಾಗ ಇದ್ರಿ ಅದಕ್ಕಾಗಿ ನಾವು ಹ್ ಚಲೋದ ನೀನು ಹಾಕ್ಬಡ ಅರ್ಜಿ ಹಾಕ್ಬ ಬಿಿಡೆ ಅಂದಗಳ ನಾನು ನೆಕ್ಸ್ಟ್ ಇಯರ್ ಎರಡ್ ವರ್ಷ ಇರ್ತಿತ್ತಲ್ರಿ ಇನ್ನೊಂದ್ ವರ್ಷ ಉಳ್ದಿಲ್ರರಿ ಮತ್ ಅರ್ಜಿ ಹಾಕಿದರಿ ಆಗ ಆಯ್ತ್ರಿ ಅದ ಹಾಕಿದೆ ಹಾಸ್ಟ್ಲ್ ಆಯ್ತು ಆಮೇಲೆ ಒಂದ ವರ್ಷ ಹಾಟಲ್ದಾಗ ಇದ್ದೇನೆ ಅದನ್ನ
ಹ್ಮ್ ಹ್ಮ್ ಹ್ಮ್ ಹ್ಮ್
ಫ್ರೆಂಡ್ ಏನಾದ್ರೀ ಗೌರ್ಮೆಂಟ್ ಆದಕ್ಕಿದು ಆಕೆ ಅವರು ಅವ್ರ ಮಾವರ್ ಇರ್ತಿದ್ರರಿ ಅಲ್ಲೇ ಗುಡ್ಬರ್ಗದಾಗ ಆಕೆ ಅಲ್ಲಿ ಅವ್ರ ಮನ ಆಗಿದ್ದಕ್ಕೆೇಶಿಂದ ಓದಿದಳರಿ ಆಕೆ ಎರಡ್ ವರ್ಷ
ಹಾ ಹನ್ ರೀ
ನಾವೇನದಕ ಹಂಗ್ ಮಾಡಿ ನೋಡ್ ರಿ
ಅವ್ರಿಗೆ ಕರ್ಸ್ಕಮ್ಮಿ ಅಂತದ ಅವ್ರಿಗೆ
ಹಾ ಅವ್ರಿ ಏನ ಇಲ್ ನೋಡ್ರರು ಖರ್ಚೆ ಇಲ್ಲ ಅವ್ರಿಗೆ
ಹ್ಮ್ ಹ್ಮ್ ಹ್ಮ್ ಹ್ಮ ನೋಡ ಮೇಡಮ ಅಂದ್ರ ಹಂಗಗೆತ್ತ ಮತ್ ನಾವ ಈಗ ಕರ್ದ್ರ ಅ್ರ ಅರ್ಜಿ ಕರ್ದ ಹಾಕ್ತಿರ್ ಮತ್
ಹಾ ಅಷ್ಟೇ ಮಾಡ್ರಿ ಆಯಕ್ ಬಿಡ್ರಿ ಪಾಪ ಅವ್ರು ಓದ್ತಿನ ಅಂತರ ಮತ್ತ್ಯಾಕಕ್ ನೀವ್ ಇ್ ಮಾಡ್ತರಿ ಮ ಬಿ ಎಡ್ ಮುಸಕೊಂಡ್ ಬೇಕಾದ್ರ ಮುಂದೆ ಎಮ್ ಎ ಮಾಡಲಕ ರೀ ಆರಾಮ್ ಎರಡು ಮುಗಿತೇವ್
ಹಾ ಹ ಅದೇ ಅವ್ರನ್ನ ಅದೇ ಅನಕತರಿ ಇಲ್ಲ ನಾ ಫಸ್ಟ್ ಬಿ ಎಡ್ ಮಾಡ್ಕೋತಿ ಅಂದ್ರೀ ನಾವ್ಂದ ಹೇಳಿ ಹೆಂಗೂರ್ನ ಅಲ್ಲೇ ಡಿಗ್ರಿ ಮುಗುದ ಅಲ್ಲೇ ಅದೇ ಗೌರ್ಮೆಂಟ್ ಇದ್ರಾಗ ಅಲ್ಲಿತ್ ನಮ್ಮ ಸರ್ ಪರಿಯ ಅ ರ ಹಂಗೆ ಅಲ್ಲಿ ಅಡ್ಮಿನ್ ಮಾಡಬಿ್ರೈ ಅದ್ ಎಮ ಒ ಮುಗ ನಾವ ಹಿಂಗ ಯೋನೆ ಮಾಡಿದ್ದಾರೆ ನ್
ಹ್ಮ್ ಎಲ್ಲ ಹೆಂಗು ಮಾಡಲ್ಲ ಅದೇ ಕಾಲೇಜಿಗೆ ಮಾಡಲ್ಲಕ ಬಿಡ್ರಿ ಮುಂದಾದ್ ಎರಡ್ ವರ್ಷ ಬಿಟ್ಟು ಮಾಡಲ್ರ ಅಷ್ಟೇ ಮತ್ತೆ
ಹಾ ಹಾ ಹಾ ನಡತತ್ ಅವ್ರಂತ ಇ ಬಿ ಯಾಡ ಮುಗಿತ ನಡತಾರೆ ಮತ್ತ ಅವ್ರಿಗೆ
ಹ್ಮ್ ಇದ ಯಾಕಂದಸ ಬಿ ಯಾಡ್ ಟಫ್ ರಿ ಇ ಇದು ಮೊದ್ಲು ಮುಗಿಬೇಕಕ್
ಹಾ ಹಾ ಹಾ
ಅವ್ರ ಈ ಡಿಸ್ಕಂಟಿನ್ಯೂ ಮಾಡಂಗ ಇರಂಗಿಲ್ಲ ಹಂಗಾಗಿ ಅವ್ರಿಗೆ ಅದೇ ಮಸ್ಂಬಿಟ್ಟ ಅ ಮುಂದೆ ಎಮ ಎಲ್ಲಾ ಈಸಿ ಆಗ್ತದ್ರತಾರೆ ಅವರು
ಹ್ಮ ಇಲ್ಲ ನನ್ ಫ್ರೆಂಡ್ನ್ ಅಂತಿರ್ತನ್ರಿ ಸಿಕ್ಕಾಪಡಿ ಬರೋ ಇರ್ತ ಬಿ ಅಡಕ ಬಾಳ ಇರನ
ಏ ಬಾರಿ ಬೇರೀ ಬರದ ಬಾ ಕೈ ಬರ ಗಟ್ಟಿ ಇರ್ಬೇಕ್ ನೋಡ್ರಿ ಬಿ ಎಡ್ ಮಾಡ್ಬಂದ್ರ
ಹ್ಮ ಏ ಬರ್ತಾರ ನಮ್ ತಂಗನ್ನುಂಡಾಪಟ್ಟ ಹೋಗ ಬರ್ತಾರ
ಅವು ಅಸೈನ್ಮೆಂಟ್ ಬಾಳ ಇರ್ತವ್ರೀ ಸೆಮ್ ವೈಸ್ ಪ್ರತಿ ಸೆಮ್ಮಿಗನು ಹ ಅವ್ ಬರ್ ಬಾಳ ಇರ್ತವ್ರೀ ನೋಡ್ ಮಾಡಮ್ಕ್ ಲೆಸನ್ ಪ್ಲನ್ ಬರಿಬೇಕ್ರೀ ಪಾಠ ಮಾಡ್ತಿವವಿಂದ್ರ ಅ ಪಾಠನಾವ ರೀತಿ ಮಾಡ್ಬೇಕ ಅ್ರ ಪ್ಲಾನ್ ಬರಿಯದಿತಿ ರಿ ಅದು ಅವ್ ಪ್ಲಾನಿಂಗ್ಗಳು ಬರಿಬೇಕ್ರೀ ಮತ್ತ ಅವ್ ಬಾಳ ಇರ್ತಾವ್ರಿ ಸೈಕಲಜಿ ಇರ್ತೈತ್ರಿ ಸೈಕಲಜಿ ಪ್ರಾಕ್ಟಿಕಲ್ ಇರ್ತಾವ್ರಿ ಪ್ರಾಕ್ಟಿಕಲ್ ಹೇಳ್ತಾರ ಬರಸ್ತಾರ ಅದು ಬಾಳ ಇರ್ತವ್ರ
ಹ್ಮ್ ಹ್ಮ್
ಹ್ಮ್ ಅಸೈನ್ಮೆಂಟ್ ಬರದು ಹಂಗಾಗಿ ಅದಕ್ ಕಂಟಿನ್ಯೂಸ್ ಹೋಗೋಗ ಬೇೇಕಾದು ಮೇರೆ ಕಾಲೇಜ
ಹಾ ಹಾ ಹಾ ಹಾ
ಹ್ಮ್
ನಮ್ಗನ್ ನ್ ಗೊತ್ತರಿ ಅಷ್ಟ್ ಮಾಹಿತಿ ನೀ ಹೇಳ ಗೊತ್ತತ್ ನೋಡ್ರ ನಮ್ಗ
ಹ್ಮ್ ಹೌದ ಹೌದು ಮದಸಲ ಯಳತಲ್ಲ ನ
ಹ್ಮ ಹ
ಹ್ಮ್
ಹ್ಮ
ಹಡ್ರಂದ್ರ ಈಗ ಅರ್ಜಿ ಯಾವತ್ ಇರ್ತಾರನ್ರು
ಕೇಳ್ಬೇಕ ನೋಡ್ರಿ ಆನ್ಲೈನ್ ಸೆಂಟರ್ದಾಗ ಹೋಗಿ
ಹಾ ಹಾನ್ ರೀ
ಹ್ಮ್ ಕೇಳ್ಬ್ರಿ ಅವ್ರು ಹೇತಾರೀ ಇಂಂತ ಎಂತ ತಿಂಗಳಗ ಬಿಡ್ತಾರ ಅಂತ ಹೇಳಿ ಹೇಳ್ತಾರೀ ಅಂತರ್ತಿ ಹೋಗ ಕೇಸ ಹಾಕ್ ಬರ್ಬ ನೋಡ ಅರ್ಜಿ
ಹೌದ್ರಿ
ಹ್ಮ್
ಓಕೆ ಓಕೆ ಅಷ್ಟೇ ಮಾಡ್ತೇರ ಇಡಂತಂದ್ರ